ಏನಿಲ್ ನೋಡ್ರಿ ನಿಮ್ದ್ ಏನ್ ನಡದಐತಿ.
ಓಹೋ, ! ನಮ್ದ ಎನಿಲ್ ನೋಡ್ರಿ ಒಂದ್ ಜರ ಹಿಂದ್ ಬರ್ರಿ,
ಹಾ,
ಒಂದ್ ಸ್ವಲ್ಪ ಹಿಂದಗಡೆ ಬರಿ ನಿಮ್ ಹಿಂದ್ಗಡೆರು. ಹಾ, ಹ ಆವಾಜ್ ಕೇಳಸ್ತದೆ.
ೀವು್ ನೋಡಿ ಏನ್ ಮಾಡ್ತಾ ಇದ್ರಿ ನೀವು ಎಲ್ಲಿದ್ರಿ ಇವಾಗ.
ಏನಿಲ್ಲ ಇಲ್ಲೆ ಹೊರಗಡೆ ಬಂದಿದ್ದೆ.
ಹೌದಾ! ಊಟ -ಊಟ ಮಾಡಿದ್ರಾ.,
ಇಲ್ಲ ಇವಗ ಹೋಗ ಮಾಡ್ಬೇಕ.
ಹ್ಮ್
ಹ್ಮ, ಇವತ್ತು ಹಾಸ್ಟೆಲ್ ಅಲ್ಲಿ ಇದು ಕೊಡ್ತಾರೆ.
ಏನ್ ಕೊಡ್ತಾರೆ
ಮಾಂಸ ಸತೆ ಮಾಂಸ ಸತೆ ಎ ತೋಫ
ತಿಂತೀರಾ ಮಾಂಸ ಎಲ್ಲ ನೀವು
ಹ್ಮ್ ತಿಂತ
ಹ್ಮ ಹಾ ನಾವು ತಿನ್ ನಾವು ತಿಂತೀವಿ ನಾವು ತಿಂತೀವಿ ಆದ್ರೆ ಕಮ್ಮಿ ಸ್ವಲ್ಪ ಸ್ವಲ್ಪ ತಿಂತೀವಿ
ಹ ನಮ್ಮ್ ಕಾಲೇಜಲ್ಲಿ ಹೆಣ್ಮಕ್ಳವಿಗೆ ಎಷ್ಟು ಸುರಕ್ಷಿತವಾಗಿ ಇಡ್ತಾರಂತ ನೋಡ್ರಿ
ತುಂಬಾ ಸುರಕ್ಷತ ತುಂಬಾ ಸುರಕ್ಷತೆ ಇರ್ತಾರ ಅನ್ಸುತ್ತ
ಅವ್ರ ಸಲುವಾಗಿ ಇಲ್ಲಿ ಸೆಕ್ಯೂರಿಟಿ ನಿಂದಿರ್ಿಸಿದ್ದಾರೆ
ಅವ್ರ ಸಲುವಾಗಿ ಸೆಕ್ರೆಟರಿ ನಿಂದ್ರಿಸಿದ್ರೆ ಎಂತ ಮಾಡುವುದು ಈಗ ಸೆಕ್ರೆಟರಿ ಅವರನ್ನ ನಿಂದ್ರಿಸಿದ್ರೆ
ಇಲ್ಲ ಇಲ್ಲೊಬ್ಬರು ಸೆಕ್ಯೂರಿಟಿ ಅಲ್ಲೊಬ್ಬರು ಸೆಕ್ಯೂರಿಟಿ ಅಂದ್ರೆ ಹೆಣ್ಮಕ್ಳಿ ಯಾವ ತರ
ಅವರು ಸೆಕ್ರೆಟ್ರಿ ಸೆಕ್ರೆಟ್ರ ಹತ್ತಾರೆ ಬಿಡಿ ಅಲ್ಲಿ ಹುಡ್ಗ್ಯರ ಹತ್ರ ಏನು ಬೇರೆ ತರ ತಿಿಂಕ್ ಮಾಡಿ ಅವರು ಹೊರಗ್ ಬರ್ಬೋದಲ್ವಾ
ಅವ್ರಗ ಇದು ಇವಾಗ ಹಾಸ್ಟ್ೆಲ್ ಅವರು ಏನ್ ಮಾಡ್ಬೇಕ್ದನ್ ಮಾಡ್ತಾರೆ
ಹಾ ಅದನ್ ಬಿಡಿ ಸೀದಾ ನೀವು ಏನ್ ಮಾಡ್ತಿದೀರಿಿ ಹೇಳಿ ಪಟ್ ಅಂತೆ
ಪಟ್ಟಂತ ನಾವೇಏನ್ ಮಾಡ್ಲತಿವ ಇವಾಗ ಪರೀಕ್ಷೆದಾಗ ಓದ್ಬೇಕಕ್ ಹೋಗ ದ
ಊರ್ಗ್ ಹೋಗಿದ್ರ ಊರ್ಗ್ ಹೋಗಿದ್ರ ಹಲೋ ಊರ್ಗೋೋಗಿದ್ರಾ
ಹಾ ಊರ್ಗ್ ಹೋಗಿದ್ದೆ ಬಂದೆ ಮೊನೇನೆೇ
ಯಾವಾಗ ಬಂದ್ರಿ
ಅದು ಸಮಾರ
ಓ ಸೋಮವಾರ ಬಂದ್ರ
ಹ್ಮ್
ಹ್ಮ್ ಏನ್ ಮಾಡಿದ್ರಿ ಊರಲ್ಲಿ ಹೋಗಿ
ಮರಮಕ್ಕೆ ಕಾಲೋಣಿ ಹಬ್ಬ ಆಯ್ತ ಹಾ ಅದೇ ಆ ತರ ಕೋನಿ ಹಬ್ಬ ತುಂಬಾ ಜೋರಾಗಿ ಮಾಡತಿವಿ ಮತ್ತೆ ಮರ್ು
ಹಾ
ಹಾ ಅದೇ ದೇವ್ರ ದರ್ಶನ ಪಡುತ್ತೆ ಹೊಂಡ
ನಿಮ್ ಗ್ರಾಮಲ್ಲಿ ಏನೇನ್ ಮಾಡ್ತಾರೆ ಹಬ್ಬಾ ನೀವು
ನಮ್ಮ ಗ್ರಾಮದಲ್ಲಿ ಹಬ್ಬ ಹಬ್ಬ ಅಂದ್ರೆ ದೀಪಾವಳಿ ಹಬ್ಬ ದಸರಾ ನಾಗರ ಪಂಚಮಿ ಯುಗಾದಿ ಸಂಕ್ರಾಂತಿ ಇವು ಎಲ್ಲಾ ತುಂಬಾ ಮುಖ್ಯವಾದ ಹಬ್ಬಗಳು
ಹಾ ಇವೆಲ್ಲಾ ಹಬ್ಬ ಮಾಡ್ತೀರಾ ನೀವು
ಹಾ ನಿಮ್ ಕಡೆ ಯಾವ ಹಬ್ಬ ಮಾಡ್ತಿೀರೋ ನೀವ
ನಮ್ ಕಡೆ ಹಬ್ಬ ಅಂತೂ ಸ್ವಲ್ಪ ಮಾಡ್ತವಿ ತಕ್ ಮಟ್ಟಿಗೆ ಜಾಸ್ತಿ ಏನ್ ಮಾಡಲ್ಲ ಅದೇ ಯುಗಾದಿ ಮಾಡ್ತೀವಿ ಯುಗಾದಿ ಮತ್ತೆ ದೀಪಾವಳಿ ಹ್ಮ್ ದೀಪಾವಳಿ ಮತ್ತೆ ಮೊರಮು
ಹ್ಮ್
ಹಾ ಚಿಗರಳ್ಳಿ ಗೊತ್ತಾ ನಿಮ್ಗೆ ಚಿಗರಳ್ಳಿನ್ನು ಅಲ್ಲಿ ಹ ಮುದ್ಗುಳ್ ಅಂತ ಬರುತ್ ನೋಡಿ ಅಲ್ಲಿ ನಮ್ಮ ಹ್ಮ್ ಬಾಬುರಾವ್ರು ಡಾನ್ಸ್ ನೋಡಿದಿದ್ದಾರೆ ಯಾವ್ದು ವಿೀಡಿಯೋ ನೋಡಿದೀರ ನೀವು.
ಹಾರಾಮದ.
ಅದು ಒಂದ ಮಿಲಿಯನ್ ನೋಡಿದೆ ಹಾ.
ಹ್ಮ ಹ್ಮ.
ಬದ್ಯಾ ಒಂದ್ ಮಿಲಿಯನ್ ನೋಡಿದೆ. ಅಲ್ಲಿ. ತುಂಬಾ ಭಯಾನಕರ ಡ್ಯಾವೆನ್ಸ್ ಮಾಡ್ತಾರೆ ಅವರು.
ಅದ ಅದು ಹಾಡಿನ ಹೆಸ್ರೇನು.
ಅದು ಆಡಿನ ಹೆಸರು ನಮ್ಮಊರಮ್ಮರಮ್ದಾಗಗ ನೀ. ಅಜ್ಜಿ ಹಾಕುವಾಗ ಈ ಸಾಧ್ಯ ಇವಾಗ ಬಾಪು ಅವರು ಬರೋದು. ಬಾಪು ಅವರು ಬರೋದು ಇನ್ನೊಬ್ರು ಡಾನ್ಸ್ ಮಾಡ್ತಾರೆ. ಮುತ್ತು ಅವರು ಮುತ್ತು ಅವರು ಮುತ್ತಪ್ಪ ಮುತ್ತಪ್ಪ ಅವರು. ಮುತ್ತಪ್ಪ ಅವ್ರರು ಡ್ಯಾಸ್ ಹೋ್ರನು ಉತ್ಸ ಆಕ್ತಿ.
ಹಾ ಅವ್ರ ಅವ್ರದ ಅವ್ರ ಅವ್ರೇ ಹಾಡು ಹಾಡ್ ಕುೊಂಡಿತಾರಂತೆ.
ಅವ್ರರು ಆಡ ಆಡಿ ಇಲ್ಲಿ ಮ ಮಲ್ಲಿಕಾರ್ಜುನ ಗಡ್ಡದವ್ರ ಬಲ್ಲಿ ವಿಡಿಯೋ ಇದೆ ಅದು ನೋಡ್ಕೊಳ್ಳಿ ಒಂದ್ಸಲಿ.
ಹ.
ಹಾ ಹಾ.
ಬಾ ಚೆನ್ನ. ಅದು ಇಡ್ಯ ಅವ್ರ ಹತ್ರ. ದೊಡ್ ದೊಡ್ ಮಗ ನಿನ್ ಹೆಸರುೋಗ್ರ ಏ. ಇಲ್ಲ ಅವ್ರು ಚೆನ್ನಾಗಿದ್ದಾರೆ ಬಿಡಿ ಮಲ್ಲಿಕಾರ್ಜುನ್ ಗಡ್ಡದವ್ರು ಆ ಬಟ್ಟ ವಿಡಿಯೋ ಮಾಡ್ಕೊಂಡಿದಿದ್ದಾರೆ ಅವ್ರು.
ಅವ್ರಿಗೆ ಅದು ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬಾ ಲಿಂಕ್ ಇದೆ ಅದಕ್ಕಾಗಿ ಅವ್ರ ಅವ ಬ. ಬಂದಿದೆದು.
ಹ. ಅದ ಹೆಂಗ ಬಂತು ಹ.
ಮತ್ತೆ ನಮ್ಮೂರಮ್ಮ. ಹಲೋ ಹಾ ಮಾ. ತಾರಿ ಮಾತಾರಿ.
ಹಲೋ.
ಹಾ ಹೇಳಿ ಹೇಳಿ.
ಹಾ ಊಟ ಮಾಡ್ದ.
ಹಾ ಊಟ ಇಲ್ಲ ಇವಾಗ ಮಾಡ್ಬೇಕು ಹೋಗಿ.
ನಿ ನಿಂತಾನ ಏ ನಿಂತಾನ ಏ ಭಯ ನಿಂತಾನು.
ಊಟ ಮಾಡಿದ್ರ ನೀವು.
ಹಲೋ. ಹ್ಮ ಹಾ ಮಾಡ್ದ ನೀನ್ ಮಾಡ್ದ. ಏನ ಇಿಲ್ಲ ನೀ ಏನ್ ಮಾಡ್ದವು.
ಹ ನಾವು ಬಿರಿಾನಿ ತಿಿಂದೇವಿ. ಹಾ ನಾವು. ಖಂಡೇಶ ಪ್ರಣೀತ್ ಅವ್ರು ಹೋಗಿದ್ವಿ ಹೊರಗೆ.
ಓ ಏನ್ ತಿಂದ್ರಿ.
ಇಲ್ಲ ಮಲ್ಲಿಕಾರ್ಜುನ್ ಅವರು ಬಂದಿಲ್ಲ ಅವ್ರು ನಾನ್ ವೆಜ್.
ಅವ್ರ ನಾನಷ್ಟ ತಿಿನಲ್ವಾ ಮಾಂಸ ಅವ್ರ ಅವ್ರ ಸಸ್ಯ ಅವ್ರನಾ.
ಹ ತುಂಬಾ ಸಸ್ಯಾರ ಅವರು ಇವತ್ತ ಪಟ ಬರ್ಕೋರ ದಿವ್ಸ. ಬಸವಣ್ಣನ ಜ್ಞಾನ ಮಾಡ್ತಾರ ಅವ್ರು ತಪಸ್ಸನ ಕುಂದಿರ್ತಾರೆ ದಿವ್ಸ.
ಎಷ್ಟು ಗಂಟೆ ಕೊಡ್ತಾರೆ ತಪಸ್ಸು.
ಮತ್ತಾ ಅಕ್ಮದಿ ಅವರು ಫ್ಯಾನ್ ಅವರು.
ಅವ್ರ ಆತ್ಮಹತ್ತೆಗೆ ಫನ್ ನೀವು
ಉಮಾದೇವಿ ಮತ್ತೆ ಹೆಮರೆಡ್ಡಿ ಮಲ್ಲಮ್ಮ ಅವರು ಫ್ಯಾನ್ ಅವರು
ಏ ದೋಸ್ತಾ ಹೆಂಗ್ ಮಾಡ ಹೆಲೋ
ಅವ್ರ ಭಕ್ತಿ ಇದೆ ಅವ್ರ ಭಕ್ತಿ ಇದ್ದಲ್ಲಿ ನಡ್ಕೋತಾರ ಅವರು ಅವ್ರ ವಚನ ವಚನ ಆಡ್ತಾರೆ ಇವಾಗ ನೋಡಿ ಊಟ ಮಾಡುವಾಗ ವಾಚನ ಮಾಡ್ತಾರ ಅವ್ರು
ಹವ್ದು
ಹೇಮಾರೆಡ್ಡಿ ಮಲ್ಲಮ್ಮ ಅವ್ರ್ದು ಒಂದು ಒಂದು ವಚನ ಹೇಳಿ ಸ್ವಲ್ಪ
ಕಳಬೇಡ ಕುಲಬೇಡ ಹುಸಿಯ ನಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡ ಬೇಡ ಇದಂತ ಸುದ್ದಿ
ನೋಡ್ ಸುಮ್ನೆ ಹುಚ್ಚುಚ್ ಮಾಡ್ತಾರ ಇವರು ಎಂತ ಮಾರಾಯ ಹುಚ್ಚುಚ್ ಪಾರಿದಾವೆ ಇಲ್ಲಿ ಒಂದಿಷ್ಟು
ಇದೆ ಅಂತ
ಇದೆ ಬಹಿರಂಗ ಸುದ್ದಿ ಇದೆ ಅಂತರಂಗ ಸುದ್ದಿ ಅನ್ನುವ ಮ ದಲ್ಲ ಮಲ್ಲಿಕಾರ್ಜುನ ಅವ್ರಿಗೆ ನೋಡಿ ಅವ ಸ್ವಲ್ಪ ಕೈ ಕೊಡ್ರಿ ಮರೆಯ ಚನ್ನ ಮಲ್ಲಿಕಾರ್ಜುನ ಕೂಡಲ ಸಂಗಮ ದೇವ ಹ ಗೊತ್ತಾ ನಿಮ್ಗೆ ಅವಾವ್ರು ಪ್ರಣೀತ್ ಅವ್ರು ವನ್ಯಾಗ ವಿಡಿಯೋ ಮಾಡಿಬಿಟ್ರು
ಓ ಮತ ಹೊಲತುಳಬಟ್ಟಿ ಇರಾಂಗರೋ ಹಲೋ
ಮಗ
ಹಾ ಹೇಳಿ ಕೃಷಿ ಒಂದದಾಗಿಬ ಬಿಟ್ರಿ ಅವ್ರ್ದು ಹಣೆಬರ ಬೇರೆ ಆಗುತ್ತೆ ನೋಡಿ ಇವಾಗ ಹಣೆಬರ ಬರಿತೀನಿ ಅವ್ರ ಇವಾಗ
ಅವರು ಹೇಮಾರೇಟಿ ಮಲ್ಲಮ್ಮ ಅವರು ದೊಡ್ಡ ಫ್ಯಾನು
ಗಂಡೇಶ್ ಅವರು ಯಾರ್ ಯಾರು ಫನ್ ಗಂಡೇಶ್ ಅವರು ಹೇಮ್ರೆಡಿ ಮಲ್ಲಮ್ಮರು ದೊಡ್ಡ ಫನ್
ಮತ್ತೆ ಏನ್ ಸಮಾಚಾರ
ಮತ್ತೆ ಏನು ಇಲ್ಲ ನೋಡಿ ಸಮಾಚಾರ ನಿಮ್ದೇ ಹೇಳ್ಬೇಕು ಊಟ ಇನ್ನ ಇಲ್ಲ ಮಾರಾಯ ನಿಮ್ಗೆ ಎಷ್ಟು ಹೇಳ್ಕು ಮಂಡೆ ಬಿಸ ಆತ ನೋ ನಿಮ್ಗೆ
ಹೆಂಬ್ರೇಟೆ ಮಲ್ಲಮ್ಮ ಅವ್ರು ಹುಟ್ಟಿದ ಯಾವಸ್ಥತಿ ಯಾವ ಊರಲ್ಲಿ
ಅವರು ಯಾವದೋ ಊರು ಒಂದು ಗೊತ್ತಿಲ್ಲ ಬಟ್ ಅವ್ರು ವಚನ ತುಂಬಾ ಚೆನ್ನಾಗ್ ಆಡ್ತಾರೆ
ಹ್ಮ್ ಹ್ಮ್
ಹಾ ಏಮರೆಡ್ಡಿ ಮಲ್ಲಮ್ಮ ಅವ್ರ ಏಮರೆಡಿ ಮಲ್ಲಮ್ಮ್ ಅವರು ನಮ್ಮೂರ ರಮ್ದಾಗ ಅವರು ಡಾನ್ಸ್ ಮಾಡಿದ್ದಾರೆ
ಒಂದ್ ಸಾಂಗ್ ಅಡೆ ಪ್ಲೀಸ್ ನಿಮ್ಮ ಧ್ನಿಯಿಂದ ನಾವು ಸಾಂಗ್ ಕೇಳ್ಬೇಕು ಜನ ಜನಪದ ಆಡ್ಬೇಡ್ರಿ ಜನಪದ ಆಡ್ಬೇಡಿ ಜನಪದ ಆಡ್ಬೇಡಿ ಸಿನಿಮಾ ಸಂಗ್ ಅಡಿ
ಅದು ಮೊರಮ್ ಜನಪದ ಅಲ್ಲದು ಮೋರಮ್ ಭಕ್ತಿ ಗೀತೆಗಳು ಭಕ್ತಿ ಪೂರಾ ಉಕ್ತಿ ಉಕ್ತಿ ಹರಿಯತ್ತೆ
ಉಟ್ಟಕಿ ಅರಿತಿದೆ ಬಟ್ ಅದ್ರಲ್ಲಿ ಚಟ ಸುಮಾರು ಇದೆ ಅನ್ಸುತ್ತೆ
ಹ್ಮ್ ಮತ್ತೇನ್ ಮಾಡ್ತಿದ್ರಿ
ಊಟ ಏನ್ ಮಾಡಿದ್ಯ
ಇಲ್ಲ ಇವಾಗ ಮಾಡ್ಬೇಕು ಹೋಗಿ ಅನ್ನ ಸಾಂಬಾರು ಪಲ್ಯ.
ಇವತ್ತ ದಿನ ಅಣ್ಣ ಇರುತ್ತಂತೆ.
ಹಾ ಅನ್ನ ಬರೀ ರೈಸ್ ಇರುತ್ತೆ ಇವ್ತ್.
ಹ ಪ್ರಜ್ವಲ್ ನೋಡಿ ಅವನು ತುಂಬಾ. ಇಲ್ಲ ಅದು ಬಿಳಿ ರೈಸು ಇರಲ್ಲ ಕರಿ ರೈಸು ಇರಲ್ಲ ಗೋಧಿ ಬಣ್ಣದ ರೈಸ್ ಇರುತ್ತೆ.
ಗೋಜಿ ಮಣ್ಣಂದ್ ರೈಸಿರುತ್ತಾ. ಹ ಇವರ ನೀ ಎನ್ ಎಸ್ ಎಸ್ ಟಿ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟು.
ಹ ಖಂಡೇಶ್ ಅವ್ರು ಖಂಡೇಶ್ ಅವ್ರು ನೋಡಿ ಸುಮ್ನೆ ನಾಟಕ ಮಾಡ್ತಿದಿದ್ದಾರೆ.
ಸರಿ ಮತ್ತೆ ಮಾಡ್ತನಿರಿ. ಮಾತಾಡಿ ಮಾತಾಡಿ ಇಲ್ಲ ಇಲ್ಲ ಮಾತಾಡಿ ಮಾತಾಡಿ.